ಹ್ಮ
ಹಲೋ
ಹಲೋ ಕೇಳ್ಸತ್ರಿ
ಹಾ ಇವಾಗ ಕೇಳಿಸ್ತಿದೆ
ಊಟ ಆಯತ್ರ ಹಾ ಕೇಳಿಸ್ತಿದೆ
ಊಟ
ಆಯ್ತು ನಿಮ್ದು
ಹಾ ನಂದು ಆಯ್ತು ಏನ್ ತಿನ್ದ್ರಿ ಅನ್ನ ಸಾಂಬಾರು
ಹಾ ನಮ್ದು ಚಪಾತಿ ಅನ್ನ ಸಾಂಬಾರ್.
ನಮ್ದು ಪನ್ನಿರ್ ಸಾರ್
ಪನ್ನೀರ್ ವೆಜ್ಜಾ
ಹಾ ವೆಜ್ಜು.
ಇವತ್ತ್ ಬುಧವಾರ ಏನು ಸ್ಪೆಷಲ್ ಇಲ್ವಾ.
ವಿಶೇಷ ಏನೂ ಇಲ್ಲ ಅದೇ ಪನ್ನೀರ್. ಪನ್ನಿರೇ ವಿಶೇಷ
ಪನ್ನೀರ್ ಅದೆಲ್ಲ ನಮ್ಮೂರ್ ಕಡೆ ಎಲ್ಲ ಪನ್ನೀರ್ ಗಿನ್ನೀರ್ ಎಲ್ಲ ಮಾಡಲ್ಲ
ಮಾಡಲ್ವಾ.
ಹಾ ಅದೆಲ್ಲ ಮಾಡಲ್ಲ ನಮ್ಮೂರ್ ಕಡೆ ಎಲ್ಲ
ನೀವೆನ್ ಸಾಂಬಾರ್ ತಿಂದ್ರಿ.
ನಮ್ದು ಬೆಳೆ ಸಾಂಬಾರ್ ಬೆಳೆ ಸಾಂಬಾರ್ ರು ಮತ್ತೆ ಬೀನ್ಸ್ ಪಲ್ಯ
ಚಪಾತಿ ಜೊತೆ ಹಾ ಬೀನ್
ಪಲ್ಲೆ. ಹಾಷ್ಟಲಲ್ಲೋ ಅವಾಗವಾಗ ಹಾ ಚಪಾತಿ ಎಲ್ಲ ಕೊಡಲ್ವ ನಿಮ್ಗ
ಚಪಾತಿ ಎಲ್ಲ ಕೊಡಲ್ಲ ಅದು ಒಂದ್ ವಾರದಲ್ಲಿ ಅವ್ರಿಗ್ ಯಾವಾಗ ಬೇಕ ಅನ್ಸುತ್ತೆ ಅವಾಗ ಒಂದ್ ಇಲ್ಲಾ ಎರಡು ದಿನ
ಬೇಕ್ ಅನ್ಸದಾಗ ಅಷ್ಟೆ ಕೊಡ್ತಾರೆ.
ಹ ಅವ್ರಿಗೆ ಯಾವಾಗ್ ಮಾಡ್ಬೇಕು ಅಂತ ಅನ್ಸುತ್ತೆ ಅವಾಗ್ ಮಾಡಿಡ್ತಾರೆ.
ಓ ಹೋ ಹಂಗೆ.
ವಾರದಲ್ಲಿ ಒಂದಿನಾ.
ಹ ಹಾ. ನಿಮ್ ಕಡೆ ವಾತಾವರಣ ಎಲ್ಲ ಹೆಂಗಿದೆ.
ವಾತಾವರಣ ಏನ್ ಮಳೆ ಏನಿಲ್ಲಾ ಮತ್ತು ಮೋಡ ಐತೆ ನಿಮ್ ಕಡೆ
ನಮ್ ಕಡೆ ಚಳಿ ತುಂಬಾ ಐತೆ
ಚಳಿ ಇದ್ಲಿ ಇದೆ ಬಟ್ ಆದ್ರೆ ಅಷ್ಟೇನಿಲ್ಲಾ
ಹಾ ಹಾ ಇಲ್ಲಿ ಚಳಿ ಜಾಸ್ತಿ ಇದೆ ಇತ್ತೀಚೆಗಂತ್ರೂ ತುಂಬಾನೇ ಆಗ್ತೈತೆ. ಹಾ ಸ್ವಲ್ಪ ಹಿಂದ್ಗಡೆ ಎರಡ್ ದಿನದ ಹಿಂದೆ ಅನ್ಸುತ್ತೆ ಮಂಜ್ ಮಂಜ್ ತರಾ ಇಲ್ಲಿ ನೀರ್ ನೀರ್ ಬೀಳ್ತಿತ್ತ.
ಹೌದಾ.
ಬೆಳಗ್ಗೆ ಎದ್ದೆಳಕ ಮನ್ಸಾಗಲ್ಲ ಅಷ್ಟ್ ಚಳಿ ಇರತ್ತಿಲ್ಲಿ
ಇದ್ಲಿ ಆತರ ಏನ್ ಚಳಿ ಇಲ್ಲ ಒಂದೊನ್ ಟೈಮು ಆ ಮಧ್ಯಾಹ್ನಾ ಮಳೆ ಬಿಡುತ್ತೆ ಜೋರ ಆಗಲ್ಲ ನಿದಾನಕ್ಕೆ ಹನಿ ಹನಿ ಅದ್ಬಿಟ್ರೇ ಹ್ಮ್ ವಾತಾವರಣ ಒಂದ್ ಸ್ವಲ್ಪ ಚಳಿ ತರ ಐತೆ.
ಹ್ಮ್ ನಮ್ದ ಇವಾಗೆಲ್ಲಾ ಎಕ್ಸಾಮ್ ಅಲ್ವಾ ಎದ್ದು ಓದಕೆ ಆಗಲ್ಲ ಅಷ್ಟ್ ಷ್ಟ ಚಳಿ ಇರುತ್ತ.
ಬೆಳಗ್ಗೆ ಎಷ್ಟ್ ಗಂಟೆಗೆ ಎಳ್ತೀರಾ.
ಇವಾಗ ಎಕ್ಸಾಮ್ ಇದೆಯಲ್ಲಾ ಸೊ ಹಂಗಾಗಿ ನಾಲ್ಕ್ ಗಂಟೆಗೆ ಎದ್ದೆಳ್ತೆವಿ ಒಂದೊಂದ್ಸಲ್ತಿ ನಾಲ್ಕೂವರೆಗೆ ಎದ್ದೇಳ್ತೀವಿ
ಬೆಳಿಗ್ಗೆ ಅಷ್ಟ್ ಬೇಗ ಎದ್ಬಿಟ್ಟು ಎಲ್ಲಿವರೆಗೂ ಓದಿಕೊಳ್ಳೋದು.
ಓದದು ಎಕ್ಸಾಮ್ ಅಂದ್ರೆ ಎಂಟ ಗಂಟೆ ಎಂಟ ಗಂಟೆಗೆಲ್ಲ ಎಕ್ಸಾಮ್ ಚಲೋ ಆಗುತ್ತಾ
ಅದಕ್ಕೆ ಓದದ ಏಳುವರೆಗಂತ.
ಏಳುವರೆಗೆ ಎಕ್ಸಾಮ್.
ಆರು ವರೆಗೆಲ್ಲ ಬಿಡ್ತೀವಿ ನಮ್ಗೆಲ್ಲ ಸಕಲ ಸೌಕರ್ಯಗಳು ಮುಗಿಸ್ಕೊಂಡು. ಆಮೇಲೆ ಓದಕ್ ಹೋಗೋದ್.
ಪರೀಕ್ಷೆ ಎಸ್ಟೋತ್ತಿಗೆ.
ಅವ್ರೆ ಎಂಟ್ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗು ತ್ತ ಮೂರ್ ತಾಸ ಎಲ್ಲ ಅದು ಮತ್ತೆ. ಅವೆಲ್ಲ ಆನ್ಸರ್ ಸೀಟ್ ಕೊಟ್ಟು
ಹಾ,
ಹ ಅವೆಲ್ಲ ಫಿಲ್ ಮಾಡಕ್ಕೆೆಲ್ಲ ಒಂಬತ್ತು ಒಂಬತ್ತುವರೆ ಆಗುತ್ತಾ.
ಹ್ಮ್
ಹಾ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಎಕ್ಸಾಮ್.
ಒಂಬತ್ತರಿಂದ ತಾಸು.
ಹಾ ಮೂರ್ ತಾಸು ಹನ್ನೆರಡು ಗಂಟೆವರೆಗು ಹ್ಮ್,
ಆಮೇಲೆ ಹಾಸ್ಟೆಲ್ ಗೆ ಬರದು
ಹ ಹಾ ಆಗುತ್ತೆ ಟೈಮ್ ಒಂದ್ ಗಂಟೆ ಎಲ್ಲ ಆಗಿರುತ್ತೆ. ಅಷ್ಟೊತ್ತಿಗೆ ಬಂದು ಊಟ ಮಾಡಿ,
ಊಟ ಇರುತ್ತಅಷ್ಟೋತ್ತಲ್ಲಿ
ಹಾ ಒಂದ್ ಗಂಟೆಗೆಲ್ಲಾ ಚಲೋ ಆಗುತ್ತ ಊಟನ
ಹ್ಮ್
ಹಾ ಒಂದ್ ಗಂಟೆಯಿಂದ ಊಟ ಇರುತ್ತೆ.
ಹ್ಮ
ಹಾ ನಿಮ್ದೇಲ್ಲ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತ. ನಿಮ್ದೆಲ್ಲ ಎಷ್ಟ ಗಂಟೆ ಚಲೋ ಆಗತ್ತಾ
ಏನು ನಮ್ದ ಇವಾಗ ಹನ್ನೆರಡುವರೆ
ಹಾ ಹಾ ಮುಗಸೋದಲ್ಲ.
ಹನ್ನೆರಡುವರೆ ಅಷ್ಟೇ ಒಂದ್ ಗಂಟೆ ಒಳಗ್ ತಿಂದ್ರೆ ಇರುತ್ತೆ, ಇಲ್ಲಾ ಅಂದ್ರೆ ಇಲ್ಲ.
ಹ ಮತ್ತೆ ಖಾಲಿ ಆದ್ರೆ ಮಾಡಲ್ವಾ.
ಖಾಲಿ ಆದ್ರೆ ಮಾಡಲ್ಲ ಹೊರ್ಗಡೆ ತಿನ್ಬೇಕು.
ಅಯ್ಯೋ ಅದೆಂಗೆ.
ಅದೇ ತರ
ಹಾ ನಿಮ್ದ ಎಲ್ಲ ಎಕ್ಸಾಮ್ ಇಲ್ವಾ ಇವಾಗ.
ರಾತ್ರಿ ಆದ್ರೂ ಅಷ್ಟೆ ಎಂಟು ಗಂಟೆಗೆ ಹ್ಮ ಎಂಟು ಹತ್ತ ಅನ್ನಂಗೆ ತಿನ್ಬೇಕು ತಿಂದಿಲ್ಲ ಅಂತಂದ್ರೆ. ಖಾಲಿ ಆಯ್ತು ಅಂತಂದ್ರೆ ಮಾಡಲ್ಲ, ಹೊರ್ಗಡೆ ಹೋಗ್ ತಿನ್ಬೇಕು.
ಓ ಹಿಂಗೆಲ್ಲಾ ರೂಲ್ಸ್
ಇದೆ.
ಹಾ ರಾತ್ರಿ ಹೋಗೋದು ಎಲ್ಲ ಟೈಮಿಂಗ್ ಆಯ್ತು ಅದಕ್ಕು.
ಹಾ ಎಲ್ಲದ್ಕು ಟೈಮಿಂಗ್ ಐತೆ ಹೊರಗ್ ಹೋಗುವಾಗ ಆ ಬರ್ದ್ ಬಿಟ್ ಹೋಗ್ಬೇಕು ಬರುವಾಗ ಬರಿಬೇಕು.
ಆ ನೀವು ಪೀಜ ಅಲ್ಲಿ ಇರೋದಲ್ಲ ಹಂಗಾಗಿ ಅವೆಲ್ಲ ರಿಸ್ಟ್ರಿಕ್ಷನ್ ಅದೇ ಅಂತ
ಬೇರೆ ಕಡೆ ಎಲ್ಲ ಪಿಜಿಲಿ ಈ ತರ ಇಲ್ಲ. ಆದ್ರೆ ಇಲ್ಲಿ ಆ ತರ ಐತೆ.
ಕೆಲವೊಂದ್ ಕಡೆ ಮೇಂಟೈನ್ ಮಾಡ್ತಾರೆ ಇದೇ ರೀತಿ ಇದೆ.
ಆದ್ರು.
ಹ್ಮ್ ಹ್ಮ ಅಂದ್ರೆ ಸರೌಂಡಿಂಗ್ ಅಲ್ಲಿ. ಸ್ವಲ್ಪ ಚ ಚೆನ್ನಾಗಿರಲ್ಲಲ್ಲ ಸೊ ಹಂಗಾಗಿ ಇರುತ್ತೆ.
ಹ್ಮ್ ಆತರ ಐತೆ ಬೆಳಗ್ಗೆ ಹೋಗುವಾಗ ಬರಿಬೇಕು ಬರುವಾಗ ಬರಿಬೇಕು. ಬಟ್ ಪಿ ಜಿ ಗ್ ಬಂದಾಗೆಲ್ಲ ಬರಿತಿರ್ಬೇಕು ಹೋದಾಗೆಲ್ಲ ಬರಿತಿರ್ಬೇಕು. ರಾತ್ರಿ ಸ್ವಲ್ಪ ಬೇಗನೆೇ ಬರ್ಬೇಕು ಆತರ. ಕೇಳ್ತಾರೆ ನಾವ್ ಎಷ್ಟ ಜನ ಪಿ ಜಿ ಲಿ ಇದ್ದೀವಿ ಅನ್ನೋದ್ರ ಮೇಲೆ ಊಟಕ್ಕೆ ರೆಡಿ ಮಾಡ್ತಾರೆ.
ಅಂದ್ರೆ ನಿಮ್ನ್ ಬಂದು ಒಂದ್ಸಲ ನೋಡ್ಕೊಂಡು ಕಳ್ಕೊಂಡ್ ಹೋಗ್ತಾರೆ.
ಇಲ್ಲ ಇಲ್ಲ ಆತರ ಇಲ್ಲ ನಾವ್ ಅಲ್ಲಿ ಬರ್ದಿರ್ತೀವಲ್ಲಾ.
ಹಾ ಹಾ
ಬರ್ತಿದ್ರ ಮೇಲೆ ಅದ್ರು ಮೇಲೆ. ನೋಡ್ಕೊಂತಾರೆ ಎಷ್ಟ್ ಜನ ಆದಾರರೆ ಎಷ್ಟ ಜನ ಹೊರಗ್ ಹೋಗೋರೆ ಅಂತ. ಅ ಎಷ್ಟ್ ಜನ ಇರ್ತಾರೆ ಅವ್ರಿಗ್ ಆಗಷ್ಟು ಮಾಡ್ತಾರೆ.
ನಿಮ್ದು ಮೆನು ಎಲ್ಲಾ ಇಲ್ವಾ ಅಂದ್ರೆ ಊಟದ ಮೆನು ಎಲ್ಲ.
ಆ ಇಲ್ಲ ಇಲ್ಲ ಅವ್ರಗ್ ಏನ ಸತ್ತ ಅದ್ ಮಾಡ್ತಾರೆ. ನಾವು ಬೆಳಿಗ್ಗೆ ಎಲ್ಲ ತಿನ್ನಲ್ಲ ಹನ್ನೆರಡುವರಿಗ್ ಬಂದಾಗ ತಿನ್ಂತೀವಿ ಅದು. ತಿನ್ನತರ ಇರಲ್ಲ. ಇಷ್ಟ ಆಯ್ತು ಅಂತಂದ್ರೆ ತಿನ್ನೋದು ಇಲ್ಲಾಂದ್ರೆ ಸುಮ್ನ ಆಗೋದು ರಾತ್ ರಾತ್ರಿ ಅಂತು ತಿಂತೀವಿ ಅಷ್ಟೆ.
ಮತ್ತೆ ಕಾಫಿ ಟೀ ಸಾಯಂಕಾಲ.
ಟೀ ಮಾಡ್ತಾರೆ ಇವತಂತು ಮಾಡಿಲ್ಲ ಅದು ಅವ್ರಿಗ್ ಮನ್ಸಿಗ್ ಬಂದಾಗ.
ಹಾ ಮತ್ತೆ ನೀವೆಲ್ಲ ದುಡ್ಡು ಕೊಟ್ಟ್ರಿದ್ರಲ್ಲ ಕೇಳ್ಬೇಕು.
ಯಾರು ಕೇಳೋರಿಲ್ಲ ಎಲ್ಲಾ ಹೊರಕ್ ತಿಂತಾರೆ ಮಾಡ್ಲಿಲ್ಲ ಓಕೆ. ಹೊರ ತಿನ್ನೋದು ಆತರ.
ಅಂದ್ರೆ ಒಂದ್ ದಿನ ಪೂರ್ವಾಗಿಲ್ಲ ಎರಡ್ ದಿನ ಪೂರ್ವಾಗಿವಾಗಿಲ್ಲ ಅವ್ರ. ಹೊರಗಡೆ ತಿನ್ನೋದು ದಿನ ದಿನ ಆಗಲ್ವಲ್ಲ.
ಯಾರು ತೆಲೆ ಕೆಡ್ಸ್ಕೊಳಲ್ಲ ಇತರ.
ಹಾ ಹಾ ಹಾ.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
ನಿಮ್ದು ಎಕ್ಸಾಮ್ ಎಲ್ಲ ಯಾವಾಗ ಯಾವಾಗೆಲ್ಲ ಚಲೋ ಆಗ್ತಾವ್.
ಆಗುತ್ತೆ ಅದಕ್ಕೆನ್ ಅಕ್ಟೋಬರ್.
ಅಕ್ಟೋಬರ್ ಅಲ್ಲಿ.
ಸಪ್ಟೆಂಬರ್ ಇಂದ ರಜೆ ಹ್ಮ ಆತ್ರ.
ಆ ಹಾ ಹಾ.
ನಮ್ ತೂ ಕೊಟ ಮುಗಿ ಬೇಕು.
ನಿಮ್ದೆಲ್ಲ ಎಷ್ಟ್ ವಿಷಯ ಇರತ್
ಅದ್ದು ಒಂದೊಂದ್ ವರ್ಷದಲ್ಲಿ ಒಂದೊಂದ್ ತರ ಎಲ್ಲಾ ವಿಷಯಗಳು ಚೇಂಜ್ ಆಗುತ್ತೆ.
ಅಂದ್ರೆ ನಮ್ಮೂರ್ ಎಲ್ಲ ಪ್ರತಿ ಸಾರಿ ಎರಡು ಮೂರು ಬರೀತಿರ್ಬೇಕ್.
ನಮ್ದ ಆತರ ಇರಲ್ಲ ಇದ್ರೆ ಇದ್ರು ಮೇಲೆ.
ಹಾ ಹ ರ ವೈವ ಎಲ್ಲ ಇರ್ತ್ತವಾ.
ವೈವ ಪ್ರಾಕ್ಟಿಕಲ್ಸ್ ಸ್ಪಾಟರ್ಸ್ ಎಲ್ಲ.
ಸ್ಪಾಟರ್ಸ್ ಅಂದ್ರೆ.
ನೋಡ್ಬಿಟ್ಟು ಒಂದೊಂದ್ ನಿಮಿಷದಲ್ಲಿ ಇಟ್ಟಿರ್ತಾರೆ ಅದ್ ನೋಡ್ಬಿಟ್ಟು ಐಡೆಂಟಿಫೈ ಮಾಡಿ ಅದ್ನ ಹೆಸರು ಬರದು ದು. ಅದಕ್ಕೆ ಮೂರ್ ಪಾಯ್ ಇದು ಹ್ಮ ಪೈಂಟ್ಸ್ ಬರಿಬೇಕು ಅದ್ರ ಬಗ್ಗೆ ಬರಿಬೇಕು.
ಓಹ ಅದಕ್ ನೀವು ಸ್ಪಾಟರ್ಸ್ ಅಂತ್ರ ನಮ್ದ್ ಆಸ್ಕಿ ಅಂತಿವ್ ಅದಕ್ ನಾವ.
ಅದ್ನ ಸ್ಕ್ವಾಟರ್ ಅಂದ್ರೆ ಟ್ವೆಂಟಿ ಸ್ ಇಪ್ಪತ್ತು ಸ್ಕ್ವಾಟರ್ ಇಟ್ಟಿರ್ತಾರೆ ಹಾ ಒಂದೊಂದ್ ನಿಮಿಷಕ್ಕೆ ಬೆಲ್ ಆಕ್ತಾರ. ಇರುತ್ತೆ ಆ ಇನ್ನು ನಮ್ದು ರೋಲ್ ನಂಬರ್ ವೈಸು ನಿಲ್ಸಿರ್ತಾರೆ ಹಂಗೆ. ಚೇಂಜ್ ಆಗ್ತಾ ಹೋಗ್ಬೇಕು.
ಪ್ರಾಕ್ಟಿಕಲ್ಲಿ ಅಂದಾಗೆ ಯಾರನ್ನು ಫೇಲ್ ಮಾಡಲ್ಲ ಅನ್ಕೊತೀನಿ.
ಮಾಡ್ತಾರೆ ನಮ್ದ್ ರಲ್ಲ ಐತೇ ಹಾ ಅದು ಅವರು ನಾವ್ ಹೆಂಗ್ ಆನ್ಸರ್ ಮಾಡಿವೆ ಅದ್ರ ಮೇಲ್ ಬಿಟ್ಟಿದ್ದು.
ಅದೆಲ್ಲಾ ಹಂಗೆ ಅಂತಾರೆ ಬಟ್ ಎಲ್ಲಾರೂ ಪಾಸ್ ಮಾಡಕ ಪ್ರಯತ್ನ ಪಡ್ತಾರೆ. .
ನಮ್ ಇದ್ರಲ್ಲಿ ಆತರಾ ಇಲ್ಲಾ ಅವರವರ್ ಹಣೆ ಬರಹ.
ಹಾ ನಮ್ಮತ್ರಲ್ಲಿ ಇದೆ ಹಂಗಂನತೇನಿಲ್ಲಾ ಅಸ್ಟ ಷ್ಟ್ರೀಕ್ ಇಲ್ಲ ನಮ್ಮೆಲ್ಲ ಆಸ್ಕಿ ಇರತ್ತೆ. ಐದ್ ಸ್ಪಾಟನ ಐಡೆಂಟಿಫೈ ಮಾಡತ ಇರತ್ತೆ.
ನಮ್ದ ಇಪ್ಪತ್ ಇಪ್ಪತ್ ಇರುತ್ತ್ ಅದು ಸ್ಪಾಟ್ ರ್ ಬೇರೆ ಪ್ರಾಕ್ಟಿಕಲ್ ಬೇರೆ ವಾಯ್ವಾ ಬೇರೆ. ತೆರಿ ವೈವಾ ಬೇರೆ ಪ್ರಾಕ್ಟಿಕಲ್ ವೈವಾ ಬೇರೆ.
ಓ ವೈವಗಳ ಎಷ್ಟ ಇರತ್ತೆ ಹಂಗಾದ್ರೇ.
ತೆರಿ ವೈವಾ ಒಂದು ಪ್ರಾಕ್ಟಿಕಲ್ ವೈವಾ ಒಂದು.
ಓ ಅವ್ ಎರಡೆರಡು ಇರುತ್ತಾ.
ಹೂಂ
ನಮ್ದು ಪ್ರಾಕ್ಟಿಕಲ್ ವೈವಾ ಇರುತ್ತೆ ಅಷ್ಟೇ. ಅ ತೇರಿ ವೈವಾ ಬುಕ್ಕಲ್ಲಿ ಸೈನ್ ತಗೊಳ್ಳೋದಿರತ್ತೆ ಅಷ್ಟೇ ಅವಾಗ ಎಕ್ಸಾಮ್ ಗೆಲ್ಲ ಇರಲ್ಲಾ ಪ ತೇರಿ ವೈವಾ.
ಹುಂ ನಮದ್ ಇತರಾ ಐತೆ.
ಪ್ರಾಕ್ಟಿಕಲ್ ವೈವಾ ಮಾತ್ರ ಇರುತ್ತೆ ಅದೂ ಎಕ್ಸಾಮ್ ಮುಂಚೆನೆ ತೇರಿ ವೈವಾ ಎಲ್ಲಾ ಕಂಪ್ಲೀಟ್ ಮಾಡ್ಕೊಬೇಕು. ಕಂಪ್ಲೀಟ್ ಮಾಡ್ಕೊಂಡು ಬುಕ್ ಎಲ್ಲಾ ರೆಕಾರ್ಡೆ ಎಲ್ಲಾ ಸಬ್ಮಿಟ್ ಆದ್ಮೇಲೆನೆ ಆಸ್ಟ್. ಎಲ್ಲ ಪ್ರೊಸೀಜರ್ ಮುಗಿದ್ಮೇನೆ ಹಾಲ್ ಟಿಕಿಟ್ ಕೊಡ್ತಾರೆ ಅಲ್ಲಿವರೆಗೂ ನಮ್ದ ಹಾಲ್ ಟಿಕಿಟ್ ಹೊಲ್ಡಲ್ಲಿ ಇಟ್ಟುಕೊಂಡಿರುತ್ತಾರೆ ಅವ್ರೇ.
ಇಲ್ಲಾ ನಮಗ್ ಪಸ್ಟ್ ನಾವ್ ಫೀಸ್ ಎಲ್ಲಾ ಕಟ್ಟ ಆಗ ಆದ್ಮೇಲೆ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
ಹಾಲ್ ಟಿಕಿಟ್ ಕೊಡ್ತಾರೆ ಆಮೇಲೆ ಎಕ್ಸಾಮ್ ಡೇ ದಿನನೇ ನಾವು ರೆಕಾರ್ಡ್ನ ಒಬ್ಬೊಬ್ಬ್ರೇ ಸಬ್ಮಿಟ್ ಮಾಡ್ ಬಿಟ್ ಒಳಕ್ ಹೋಗೋದು.
ಹಾ ಹಾ
ಆ ತರಾ
ಅಂದ್ರೆ ಹೇವಿ ಕಷ್ಟಾ ಆಗುತ್ತೆ ಸ್ವಲ್ಪಾ
ಜಾಸ್ತಿ ಕಷ್ಟಾ ಇದೇ ಇವಾಗ ಒಂದೊಂದ್ ಎಂಡಿಗೆ ಚೇಂಜ್ ಆಗ್ತಾ ಇರ್ಬೇಕಲ್ಲಾ ಅದ್ ನಾವ್ ಗೊತ್ತಿದ್ರು ಗೊತ್ತಾಗ ಇರ್ತೇ ಇದ್ರು ಅಲ್ಲಿ ಮಾರ್ಸ್ ಹೋಗುತ್ತೆ ಅದು ಕನ್ಸಿಡರ್ ಆಗುತ್ತೆ. ಇವಾಗ ನೋಡಿದ ತಕ್ಷಣ ನಮಗ್ ಗೊತ್ತಾಗ್ಬೇಕು ಆತರ ನಾವು ಓದ್ಕೊಂಡಿರ್ಬೇಕು.
ಹಾ ಹಾ ಹಾ
ನೋ ನೋಡಿ ಬರಿಬೇಕು
ಎಕ್ಸ್ ಪ್ರೆಸ್ ಅಲ್ಲಿ ಇರ್ಬೇಕು ಫುಲ್
ಒಂದ್ ನಿಮಿಷದಲ್ಲಿ ನೋಡ್ಬಿಟ್ಟು ಅದೇನಂತ ಗುರುತ್ತ ಸೀ ಅದ್ನ್ ಬರಿಬೇಕು.
ಮೂರು ಪಾಯಿಂಟ್. ಮೂರ್ ಪಾಯಿಂಟು ಅದಕ್ಕೆ ಹೋಲ ತರ ಇರ್ಬೇಕು.
ಹಾ ರಿಲೇಟೆಡ್ ಇರ್ಬೇಕ್ ಹಂಗಾರೆ ಅದಕ್ಕೆಲ್ಲ.
ಇನ್ನು ಪ್ರಾಕ್ಟಿಕಲ್ ಅಂದ್ರೆ ಹೆವಿ ತುಂಬಾ ಇದು. ಕುತ್ಕೊಂಡ್ ಮಾಡ್ಬೇಕು ಜಾಸ್ತಿ ಮಾಡದ ಇರುತ್ತೆ.
ಹಾ ಹಾ ಹ
ಎಲ್ಲ ಕಷ್ಟ.
ಹೌದೌದು ಕಷ್ಟ ಅನ್ಸುತ್ತೆ ಸ್ಲ್ಪ ಕಷ್ಟ ಆ
ಓದದು ಕಷ್ಟ ನಮಗೆ ಎರಡೆರಡು ವಿಷೇಷ ಸೇರ್ ಬಿಟ್ಟು ಒಂದೊಂದು ಆಥರ.
ಗೆಲ್ಲ ಓದಿದ್ದಾದ್ಮೇಲೆ ಅದ ಕೆಲ್ಸ ಸಿಗತ್ತಲ್ಲ ಅದು ಕೂಡ ಒಂದು ದೊಡ್ಡ ಉದ್ಯ ನೆ.
ಕೆಲ್ಸ ಕೆಲ್ಸ ಸಿಗ್ಬೇಕ ಹಕಂಬ್ರೆ ಅಷ್ಟ ಈಜಿ ಇಲ್ಲ. ಹಣೆ ಬರಹದಲ್ಲಿ ಬರ್ದಿದ್ರೆ ಸಿಗುತ್ತೆ.
ಹ ನಿಜ ನಿಜಾನೆ. ಹ್ಮ ಸರಿ ಮತ್ತೆ ಸಿಕ್ತೀನಿ.
ಹಾಂ ಸರಿ.